ಹಾ
ಏನ್ ಮಾಡತ್ರಿ
ನಾವು ಊಟ ಮಾಡಿವ
ಹ್ಮ್
ನೀವ್ ಏನ್ ಮಾಡ್ಕೊತಾರ
ನಾವು ಎಲ್ಲಾ ಊಟ ಆಯ್ತು
ಹ್ಮ್
ಹ್ಮ್ ಈಗ ಮಕ್ಕಬಕ್ಕಂತ ಹೊಂಟಿದ್ವಿ
ಹ್ಮ್
ನೀವ್ ಹಚ್ಚಿದ್ರಿ
ಏನ್ ಮಾಡಿ ಊಟ
ಇವತ್ತ ಶಾಗ ಪಿಟ್ಟ ಮಾಡ್ಯಾರ ಶನಿವಾರಲ್ಲಾ ಒಪ್ಪತ್ ಮಮ್ಮಿ ಶ್ಯಾವಿಗೆ ಉಪ್ಪಿಟ್ಟು ಮಳ
ಶ್ಯಾವಿಗೆ ಉಪ್ಪಿಟಾ ಶಾವಿಗೆ ಪಾಯಸ ಮಾಡೋದ ಕಣ ಉಪ್ಪಿಟ್ಟ ಹೆಂಗ್ ಮಾಡ್ತಾರ
ಹ್ಮ್ ಮಸ್ತ್ ಆಗ್ತದ ಅದರು ಒಪ್ಪಬಿಟ್ಟು
ಹ್ಮ್ ಹ್ಮ್ ಏನ್ ಇದೇ ಐಟೈಮ್ ಹಾಕ್ಬೇಕಾ
ಹ್ಮ್ ಅದ ಸೇ್ ಟಮ್ ಒಗ್ಗರಣ ಹೆಂಗ ಹಕ್ತಿವವಿ ಹಂಗೆ ಸೇ್ ಉಪ್ಪು ಟೈಮ ಮಾಡ್ತತಿವಿ ಹಂಗೆ
ಹ್ಮ್ ಹ್ಮ್ ಹ್ಮ್ ಹ್ಮ್
ಉಪ್ಪಿಟ ಹ್ಮ್ ಎಲ್ಲಾರ್ದಾಗ್ಯದ ಅದ ಅದು ಯಾವ್ದೋ ಶೋ ಆತ್ತೆ ಅದು ಕ್ವಾಟ್ಲೆ ಕಿಚನ್
ಹ್ಮ್ ಹ್ಮ್ ಹ್ಮ್
ಕಲರ್ಸ್ ಕನ್ನಡದಾಗ ನೋಡ್ಕೋ ಓದ್ಕೊಂತಾರ ನಾವನು ಅದೇ ನೋಡ್ಕೋ ಓದ್ಕೊತಿದಿ
ಹ್ಮ್ ಹ್ಮ್ ಹ್ಮ್ ನೀ ಯಾಕ ನೋಡಕತಿ ನಿಮಗ್ ಓದೋದ ಇಿಲ್ಲನ್
ದಿನ ಹದ್ೈದದು ದಿನ ಟೈಮ್ ಅದಾರ ಹದ್ಿನೈದು ದಿನ ಇನ್ ಒಂದ್ ವಾರ ದಿನ
ಹೌದಾ
ಹ್ಮ್
ನಾ ಉಂಡಿನಿ ನಾ ಪಾಪನು ಉಂಡಳಾ ಇಲ್ಲಿ ಐನಾರ ಮನ ಒಗ್ರೇನ ಕೊಟ್ಟಿದ್ರು
ಹ್ಮ
ನ ಇಟ್ಟು ರೇಖಾ ಮಾಡ ಎಷ್ಟೋ ಮನೆ ಎಟ್ಟು ಒಂಡವಿ
ಏನ್ ಮಾಡ್ಕತ್ತಾಳಮ್ಸಣ
ಅಡಗೆ ಮಾಡ್ಕತ ಚಾ
ಹ್ಮ್ ಹ್ಮ್ ಇಷ್ಟತ್ ನಕ್ ಚಾನ
ಊಟ ಆದ್ಮೇಲೆನೆ ಚಹಾ ಕುಡಿಬೇಕು ಯಾವಾಗ್ಲ
ನಯ್ಯೇ ಮುಂಜೆ ಮುಂಜೆಾನ ಕುಡಿತಾರ ರಾತ್ರಿ ಹೊತ್ತು ಕುಡಿಯೋದ ಕೇಳೋದ್ ಈಗವ
ನಮ್ಮ ಮನ್ಯಾಗಾವೋಗ್ಲು ಕಂಟಿನ್ಯೂ ಆದ
ಹ್ಮ ಹಾ
ಹ್ಮ್ ರಾತ್ರಿ ನಮ್ಮ ಅಪ್ಪ ಚಾ ಬು ಊಟ ಆದ್ನಲ್ಲ
ಹ್ಮ ಹಾ ಹತ್ತೇನ್ ಮಾಡ್ರ
ಹಾ
ಅತ್ತೆ ಏನ್ ಮಾಡಕತರಾ
ಉಂಡೆವೇ ಸಂಕುತ್ತ
ಹ್ಮ್ ಹ್ಮ್
ವಾಕಿಂಗ್ ಮಾಡಕ್ ಒಂದಾಳತ್ತೆ
ಕಾಕಾ
ಕಾಕಾ ನೋಳಗಮ್ಮನಾ ಡ್ಯೂಟಿ ಇದೆಯದ್ರಕ್ಕ ಹೋಗ್ಯನಾ ಹೋಗಿ ಬಂದಾನ ತಲಿ ನೋಸಕತದ ಅಂತ ಮಕ್ಕೊಂಡ್ಣನ
ಹ್ಮ್ ಸುಸ್ತಾಗಿರ್ತದ ಬಿಸಲ ಈ ಹೋಗದದು ಅಲ್ಲ ಬಿಸ್ಲಾಗ ಹೋಗತ್ತ ಪ್ರಬ್ಲಮ್ ಬಿಸ್ಲಾನ್
ಹೋಗನಾ ಏಳಕ್ಕೆ ಹೋಗನಾ
ಅಂದ್ರೂವಲ್ ಡಾಡದ್ದ ಇರ್ತದಲ್ಲಾ
ಹ್ಮ್ ಹ್ಮ್
ತಲಿ ಸುಡತದ ಏನಿಲ್ಲ ಮತ್ತೇ.
ಹ್ಮ್ ಬೈಕ್ನಾಗ ಹೋಗ್ಯಾನ?
ಹ್ಮ್ ಬೈಕ್ ನ ಹೋಗ್ಯಾನ ಅದ್ರಕಣ್ ಮತ್ತ
ಹ್ಮ್ ಹೆಲ್ಮೆಟ್ ಹಾಕಲ್ಲಂತ್ತ.
ಹ್ಮ್ ಹೆಲ್ಮೆಟ್ ಹಾಕಿಲ್ಲಂದ್ರೆ ಮತ್ತ ಗಾಳಿ ಕಣ್ ತ್ತ
ಗಾಳಿ ಹೊಡಿತದ ತಲಿ ಡೈರೆಕ್ಟಾಗ್ ಮಾರಿಗ್ ಬಡಿತದಲ್ಲ ಗಾಳಿ.
ಎಡೆ ಹೆಲ್ಮೆಟ್ ಗಿಲ್ಮೆಟ್ ಹಾಕೊಂಡ್ರದ್ ಅಷ್ಟೇನ್ ಗೊತ್ತಾಗಲ್ಲ.
ಹ್ಮ್ ದೂರ ಆತತಿ ಹೋಗ್ಬೇಡಂತೀವ ಅಂದ್ರ ಕೇಳೋತ ಬಸ್ಸಿಗೆ ಹೋಗಂದ್ರ ಹೋಗಲ್ದು ಡ್ರೖವ್ ಎಲ್ಲಾ ಮಾಡ್ತ ಹ
ಬಸ್ನಾಗ ಅದು ಪೂರ್ತಿ ಇ ಟ್ರಿಟ್ರಿಟ್ರಿ ಆಗ್ಬುಡ್ತದಾ ಸುಮ್ಮ ಕಳಿ
ಆಯ್ತ್ ಆರಾಮ್ ಹೋತಿವಲ್ಲ ಖಾಲಿ ಇರ್ತವಗೆ ಆಕಡೀ ಹ ಅದ ಯಾವ್ದ್ ಹತ್ತಿ ಗುಡ್ರಕ್ ಹೋಗಿ ಹತ್ತಿ ಗುಡ್ರ ಕೇಳದು ತ್ತು ಅಲ್ಲಿಂದ ಆ ಕಡೆ ರಾಯ್ಚೂರು ಬಸ್ ಹತ್ತಿದ್ರಾತ್ರಿ ಆರಾಮ ಖಾಲಿನೆ ಇರ್ತವ್. ಅಂದ್ರ ನಾ ಸ್ವಲ್ಪ ಗದ್ದಲರೇ ಇರ್ತವ ಈಗೆಲ್ಲಾ ಬಸ್ ಫ್ರೀ ಆದಾಗ್ಲೆ ಅದ ಬಾಳ್ ಗದ್ದಲ ಆಗ್ಯವ್ ನೋಡುವ.
ಹ್ಮ್ ಬಸ್ ಫ್ರೀ ಆದಗಿಂದ್ ಬಾಳ್ ಗೊದ್ದಲ್ಲಾಗಿಯವ್. ಎಲ್ಲಿ ನೋಡ್ ಬರಿ ಹುಡುಗಿಯರ ಹುಡುಗಿಯರ್ ಹುಡುಗಿಯರ್ ಹುಡುಗಿಯರ್ ಹುಡುಗಿಯರ್
ಹ್ಮ್
ಆಕಿ ರಾಣೀಗೇನ್ ಉಣ್ಸ್ರಿ.
ಅನ್ನ ತುಪ್ಪಾ ವಗರಣಿ. ಒಂದೊಂದ್ ತತ್ತು ಒಂದೊಂದ್ ಹೊತ್ತು ಉಣ್ತಾಳಕೆ.
ಖಾರಗಿರ ಎಲ್ಲ ಉಣ್ತಾವ್ ಚಂದ ಜಾಸ್
ಎಲ್ಲಾ ಉಣ್ತಾಳ ಖಾರ ಉಣ್ತಾಳ ಚಿಕನ್ ಉಣ್ತಾಳೆ ಎಲ್ಲ ಉಣ್ತಾಳ. ಅಕೆ ಏನ್ ಇಂತ ಊಟ ಅಂತಿಲ್ಲ ಅನ್ನ ತುಪ್ಪ ಉಣ್ತಾಳ.
ಹ್ಮ್ ಹಂಗ್ ಮಾಡ್ಬಾರ್ದು ಹಂಗ ಏನಾರ ಇದೇ ಊಟ ಅಂತಂದ ಮಾಡ್ದ್ ಅಂದ್ರ
ಇಲ್ಲೆ ಇಲ್ಲ ಹಂಗಿಲ್ಲ ಗಂಜಿ ಕುಡಿತಾಳ ರೊಟ್ಟಿ ಉಣ್ತಾಳ ಮುಟಗಿ ತಿಂತಾಳ.
ಹ್ಮ್ ಏನೇ ಆಲಿ ಹಳ್ಳೇಗ್ ಬೆಳ್ದವಲ್ಲ
ಹ್ಮ್ ನಾ ಜ
ಹ್ಮ್ ನಾಜೂಕ್ ಮಾಡಲ್ಲ.
ಹ್ಮ್ ಚಿಕನ್ನವ್ ಮಾಡಿದ್ದೆ ಡೈರೆಕ್ಟ್ ಆಗಿ. ತಿನ್ನಂಗಾದ್ರು ಮಾಶ್ ಮಾಡಿ ಕೊಡಲ್ಲ.
ನಾವು ಮಮ್ಮಿ ನಾವು ಸ್ವಲ್ಪ ದೊಡ್ಡವ್ರ್ ಆಗತನಾನು ಸಪ್ರೇಟೇ ಮಾಡ್ತದ ಮಗ.
ಹ್ಮ್ ಸಪ್ರೇಟ್ ಮಾಡ ಕರೆ ಮಾಡ್ಬಾರ್ದು. ಒಂದು ಮಾಡ್ಬೇಕು ಇನ್ನೊಂದು ಮಾಡ್ಬಾರ್ದು.
ಒಂದ್ ಮಾಡ್ಬೇಕೆದಕಂದ್ರೆ ಖಾರ ಆತ ಅಂತ ಅನ್ನೋದ್ ಮಾಡ್ಬೇಕ ಅನ್ ಮಾಡ್ಬೇಕ್ ಅನಿಸ್ತದ ಮಾಡ್ಲಾರ್ದಿದಕ್ ಚನ್ಅಂದ್ರ ಈಗ ರಾಟಿ ಬೂತದ ಖಾರ ತಿನ್ನೋದಾ ರಾಟಿ ಉಳ್ಬಬೇಕ್ ಅದ್ಕೆ.
ಹ್ಮ್ ತ್ತೆ ನಾವೆ ಸೊಪ್ಪ ಕಡಿಮೆ ಊಟ ಮಾಡಿದ್ರೆ ಅವ್ರಿಗೆ ಅಡ್ಜಸ್ಟ್ ಆಗ್ಬಿಡ್ತವ್
ಹ್ಮ್
ನಾವ್ ಹೆಚಿಗೆ ಹಾಕಿದೀವಂದ್ರೆ ಅವ್ರಿಗೆ
ಹ್ಮ್ ಓದ್ಸದ್ ಕಲ್ಸ್ಬೇಕು.
ಏನ್ ಮಾಡ್ತಾಳ್ ತಂಗಿ ಅವ
ಏನ್ ಇಲ್ಲ ಎಲ್ಲರ ಮಕೊ ಬಿಟ್ರ ಅದೇ ಟಿವಿ ನೋಡಕತ್ತಾರ
ಬೇಗ ಮಕ್ಕೊಂಡ್ರಲ್ಲ
ಹ್ಮ್ ನಾಷ್ಟ ಉಂಡ್ರು ಹಿಂಗೆ ಮಕ್ಕೊ ಬಿಟ್ರು ಅಕಡೆ ಮಕ್ಕೊಂಡಿಲ್ಲಲಿನ ಹಂಗೆ ಟಿವಿ ನೋಡಕತ್ತಾರ
ಹ್ಮ್ ಹ್ಮ್ ಹ್ಮ್ ಡ್ರೆಸ್ ಯಾವಾಗ್ ತೊಗೋಬೇಕು
ಯಾವ ಡ್ರೆಸ್
ನೀನ್ ಡ್ರೆಸ್ಗಳು ತಗೊಲೇನ ವರ್ಷದಾಗ ಒಂದೇ ಸರಿ ಜಾತ್ರಿಗೆ
ಈಗೇನ್ ಬೇಕಾಗಲ್ಲ ಎಲ್ಲಿಗಾರ ಹೋಗೋ ಟೈಮಿಗೆ ಅಲ್ಲಿಗೆ ತಗೋತರೆ ಈಗ ಎಲ್ಲಿ ಹ್ಮ್ ಯೂನಿಫಾರ್ಮ್ಇದಾವೆ ನಮ್ಮವು ಯೂನಿಫಾರ್ಮ್ ಅದವೆ ಅನ್ನದೆ ಚಂದ ಇಲ್ಲ ಅಂದ್ರೆ ಬಟ್ಟಿ ಬಾಳ ತಗೊಬೇಕಾತಿತ್ತು
ಹ್ಮ್ ಅದೇ ತಗೋಂತಾನೆ ಇರ್ತಾಳೆ ಅದಕ್ಕಂತ
ಹ್ಮ್ ಯೂನಿಫಾರ್ಮ್ ಅದಾವ
ಹ್ಮ್
ಗುರುವಾರ ಗುರುವಾರ ಅದ ಆಯ್ತು ಈಗೇನ್ ಮೊನ್ನೆನೆ ತಗೊಬಂದಿದ್ವಲ್ಲ ನಾನು ಅದು ಏನ ಫಂಕ್ಷನ್ ಇತ್ತು ಕಾಲೇಜ್ನಾಗ ಹೇಳಿದ್ರರು ಅವರು ಬ ಡ್ರೆಸ್ ಥೀಮ್
ಹ್ಮ್
ಜೀನ್ಸ್ ಪ್ಯಾಂಟ್ ಟಾಪ್ ಎರಡು ಜೊತಿ ಎಲ್ಲಾ ಹೇಳಿದ್ರು ಬೇರೆ ಬೇರೆದೆಲ್ಲ ಅದೇ ತಗೊಂಬಂದಿದ್ದು ಅವ ಹಾಗೆರೆಡು
ಹ್ಮ್ ಹ್ಮ್ ಹ್ಮ್
ಹೂ ತಗೊಂಡಿರು
ನಮ್ಮಲ್ಲಿ ಹಂಗಿಲ್ಲ ಸುಮ್ಮ ಬಂದಿವಿ ಅಂದ್ರ ತೊಗೊಂಡ ಆಗಬಿಡ್ತು ಮಾಲ್ ಮಾರ್ಕೆಟ ಇಟ್ಟಬೋದ ಏನ ಚೆಂದ ಚೆಂದ ಕಾಣಿಸತವ ಮಾರ್ಕೆಟ್ ಮಾರ್ಕೆಟ್ ಅಂದ್ರ ಅಂಜಿಕ್ ಬರ್ಗತ್ತವ ನಮಗ ಈಗ
ಹ್ಮ್ ಹಂಗೆ ಆತದಲ್ಲಾ ಏನೇನ್ ನೋಡ್ರ ತಗೊಳಂಗೆ ಆತದ ಅವಾಗಾರ ಸ್ವಲ್ಪ ಇರ್ತಿತ್ ಕಂಟ್ರೋಲ್ನಗ
ಇಲ್ಲ ಮನ್ನೆ ಪಾಪಂದು ಕಡಗ ಹಜಿಕತ್ತಿದ್ರಲ್ಲ ಅವಗಿಂದ
ಮಾರಿಕೇಟಿಗ ಕಣ್ಣೆ ಹಾಕಲ್ಲನ
ಹ್ಮ್ ಅವಗಿಂದ ಭಯ ಆಗತ್ತದ ನಮಗ
ಕೂದಲ ಕೂದಲು ಕಾಟ ಮಾಡಿಕಾರಿದ್ರವು ಅಲ್ಲಿ
ಹ್ಮ್ ಕೊಟ್ರೇನ್ ಈ ನಮ್ಮ್ ಮನ್ಯಾಗನು ಒಂದ್ಸತಿ ಕೊಟ್ವಿ ಕೊಟಾರ ಮಮ್ಮಿ ಎರ್ಡ್ನೂರು ರೂಪಾಯನ ಎರಡ್ನೂರು ರೂಪಾಯನ ನೂರು ರೂಪಾಯಿ ಕೊಟ್ರೆ ಯವ್ವ ಕೂದ್ಲಲ್ಕ ಮುನ್ನೂರು ಅಂದ್ಲೇನು ಹೂ
ನಂಗ್ ಗೊತ್ತಿಲ್ಲ ಲೆ ಮಾರ್ಕನ್ ಕುಂತಿದ್ರು ನೋಡಿದೆ
ಕೊಟ್ಟ ಬೋದ್ರ
ಕೊಟ್ಟ ಬಂದಿನಿ
ಎಷ್ಟು ಕೊಟ್ರು
ಏ ಇಲ್ಲ ನಾವ್ ಕೊಟ್ಟಿಲ್ಲ ನಮ ಬಳಿ ಅಷ್ಟು ಜಮಾ ಆಗಿಲ್ಲ ನಾನ್ ನಿಮ್ಮ ಮಮ್ಮಿದ ಹೇಳ್ದ
ನಮ್ ಮನ್ಯಾಗ ನಾವು ಬಾಳ ಜನ ಆತಿವಲ್ಲಾ
ಹ್ಮ್ ಉದರ್ಬಾರ್ದು ನೋಡುವ ಅದಿಕ್ಕೆ ಅದೇ ಅದೊಂದ್ ದೊಡ್ಡ ಇದಾಗೈತಿ ಕೂದ್ಲಕ ಏನ ಹಚ್ಕೋಬೇಕು ಅನ್ನೋ ಚಿಂತೆ ಆಗೈತಿ
ಕೂದ್ಲಿಕ್ ಏನ ಹಚ್ಚಿದ್ರುನು ಅಟ್ಟೆ ಇರ್ತಾವ್ ನಡಿ ಆ ಕಡೆವ್ವ ಹಾರ ಏನ್ ಏನ್ ಹ್ಮ್
ಅದ ಇದು ಕರಿಬೇವು ಹಲುವೆರ ಮೆಂತ್ಯ ಒಳ್ಳೆ ಎಣ್ಣೆ ಹಾಕಿ
ಅದು ಏನಾಗ್ತದ ಗೊತ್ತಾ ನಾವು ಒಂದ್ ಹತ್ ಹದ್ನೈದ ದಿನ ಹಚ್ಕೋತಿವಿ
ಹ್ಮ್
ಆಮೇಲೆ ಅದು ಬೆಳಿಲಿಲ್ಲ ಅಂತಂದ್ರ ಬಿಟ್ಬಿಡ್ತವಿ ನಾವವು ಅದೇ ಮಾಡಕ್ ತಪ್ಪು ಮೂರ್ ಅಲಕ್ ನಾಕ್ ತಿಂಗಳಲ್ಲ ಕೈ ತಿಂಗಳಲ್ಲ ಕದ ಹಚ್ಕೊತಿರ್ಬೇಕು
ಹ್ಮ ಬೇಸರ್ ಬರತದ ಕೂಲ ಹಂಗೆ
ಹ್ಮ ಅವಾಗ ಮಾಡಿದ್ದೆ ನಾನು ಸ ಸೆಕೆಂಡ್ ಇಯರ್ ಮುಗುದ್ ಬಂದಾವ ಹೀಗೆ ಮಾಡಿದ್ದೆ ಆರು ತಿಂಗಳಿಂದಾನೇ ಅಚ್ಗೋತ ಮ ಹಸರು ತಿಂಗಳು ವಾರ ವಾರ ಆಲವಾರ ಆಚ್ಗೋ ವಾರ ವಾರ ಆಚ್ಗೋ ಅಂದ್ರೆ ಮೆಂತೆ ಹಚ್ಕೋತಿದ್ದೆ ಮೆಂತೆ ಮೆಂತೆತ್ ಹಚ್ಕೊಂಡು ಬಾಳ್ ಬಿಡ್ ಸತವ ಕೂಡ್ಲ ಮಸ್ತ್ ಸತವ
ಬೀರುಸ ಆಗದ್ ಬೇಡ ನನಗೆ ಉದ್ರಬಾಡ್ದ್ ಒಟ್ಟ
ಇಬ್ರಲ್ಲಾ ಆಮೇಲ್ ಏನಂತ ದಟ್ಟ ಕಾಣ್ತಾವ ದಟ ಕಂಟಾವವು ಉದ್ರಲ್ಲ ಹಿಂಗ ಎಷ್ಟು ಬಾಸ್ನು ಉದ್ರಲ್ಲ ಒಂದ್ ವಾರತನ ಉದ್ರಲ್ಲ ಅದ್ರ ಮಾಡದದು ಬಿಸಿಲು ಇದು ಹ್ಮ್ ವಾರ ರಾತ್ರಿ ನೆನ್ಸಿಡು ರಾತ್ರಿ ಅನ್ನೋದ್ಕಿಂತ ನಾಳ ಹಚ್ಕೋತನಂದ್ರೆ ಇ ಮುಂಜಾನೆಸಿಡ್ಬೇಕು
ರಾತ್ರಿ ಮಿಕ್ಸರ್ ಕಾಟ್ಬೇಕನಾ
ಹ್ಮ್ ರಾತ್ರಿ ಏನಿಲ್ಲಾ ಆಚ್ಗೋ ಟೈಮಿಗೆಗೆ ಮಿಕ್ಸರ್ ಕ ಹಾಕ್ಬೇಕು ಸ್ವಲ್ಪ ನಾಕೆ ಕಾಳು ಹಾಕು ನಿನ್ ಎಷ್ಟು ಪೇಸ್ಟ್ ಆಗ್ತದ ಗೊತ್ತಾಗದು ನಮ್ ನಮ್ಮ ತಲಿಗರ ಸಾಕೆ ನಾಕಕ್ ಕಾಳು
ಹೌದಾ
ಹ್ಮ್ ಹಚ್ಚ ಅದು ಹಚ್ಕೋದ್ ಸುಲಭ ತಕ್ಕೊಳೋದ ಐತಲ್ಲಾ ನೀರ್ ಹಾಕೊಂಡು ಸ್ವಲ್ಪ ಚಂದ ತಕೊಂಡು ಶಾಂಪು ಹಾಕೊಂಡು ಚಂದ ತೊಂಡು ಕಾಗಿ ಬಿಜಿ ಬಿಜಿತು ಸರ್
ಅಂದ್ರೆ ಏನೋ ಅವತ್ತಿನ ದಿನಾನೇ ಶಾಂಪು ಹಾಕಬೇಕನಾ
ಹ್ಮ್ ಮತ್ತೆನ್ನೇನ್ ಹಕ್ಬೇಕು ಇಲ್ಲಿ ಇಲ್ಲ ನ ಹಾಕ ಇಲ್ಲಾಂತಂದ್ರೆ ಅದು ಶಾಂಪು ಹಾಕದರುನು ಎಲ್ಲಾ ಹೋಗಲ್ಲದು ಪೂರ್ತಿ
ನಾಳೆ ಹೊತ
ಹಾ ಇಲ್ಲ ಆಮೇಲೆ ಹಂಗೆ ಒಣಗ್ತದಲ್ಲಾ ಒಣಗ್ಮೇಲೆಂ ಜಾಸ್ತಿಲ್ಲ ಕೂದಾ ಓ್ತತಾನೆ
ಇದ ಹಂಗಂದ್ರೆ ಮೆಂತೆನಚ್ಗಳಕ್ ಟ್ರೈ ಮಾಡ್ಲನ್
ಮೆಂತೆ ಬಾಳ ಚಂದ ನಾ ಬಾಳಚ್ಕೋದಿದ್ದೆ ಮೆಂತೆತ್ ಈಗ್ ಗಿಫಿನ ಕೊಡೆ
ನಿಮ್ಗ ಏನ್ ಕೂದಲು ಅವಶ್ಯಕತೆ ಇಲ್ಲ ಬಿಡ ಇದ್ ಬೇಕ ತರ್ಸುವಂತ ನಂಗಗ್ ಬೇಕಕ್ ಅನ್ಸತಾವ ನಮ್ ಕೂದಲು ಎಲ್ಲಾ ಉದ್ರ ಬಿಟ್ಟ ಎಣ್ಣೆ ಹಚ್ಕೊಂಡಂತ ಇಟ್ಟುವ ಸಣ್ಣ ಆಗತ್ತೆ ಜೋಡಿ
ಉದ್ದ ಉದ್ದ ಬ್ಯಾಡ್ಣನಾಗ ದಟ್ಟ ಬೇಕು ಉದ್ದ ಬ್ಯಾಡ್ಣ ನಾನೂ ಕಟ್ ಮಾಡಿಸತನಿ ದಟ್ಟ ಇರಲ್ಲ ಗಟ್ಟಗ ಇರ್ಬೇಕ ಕೂದಲಾ ನಮ್ ರೆಣಕಕ್ ಹಾಕಿಂದವನು
ದಟ್ಟನ ಇಲ್ಲ ಉದ್ದನ ಇಲ್ಲ ಅವಂಗಾಗಿ ಬೇಜಾರು
ಹ್ಮ್ ಹಚ್ಕೋ ಹಚ್ಕೋಣಿ ಪಕ್ಕ ಅವರ್ತ ಪಕ್ಕ ತಿನ್ನದು ಪ ಅಂದ್ರ ಜಲ್ದಿ ಅಂದ್ರ ಈಗ ನಾವ್ ಎರಡ್ ಮೂರ್ ವಾರ ಹಚ್ಕೋತಿವಲ್ಲಾ ಡಿಫ್ರೆನ್ಸ್ ಕಾಣಸ್ತದ ಅಂದ್ರೆ ಕೂದ್ಲ ಉದ್ರಲ್ಲ ಅ್ರ ಸಿಲ್ಕಿ ಸಿಲ್ಕಿ ಆಗಿರ್ತ ಸ್ವಲ್ ದಪ್ಪ ಕಣ್ಣಂಗ್ ಕಾಣ್ತವ ಅವ್ರ ಕಂಟಿನ್ಯೂ ಹಚ್ಕೋಬೇಕು ಎರಡ್ ಮೂರ್ ತಿಂಗಳು ಹಚ್ಕೊಂಡ್ರಿ ಅಂದ್ರರು ಕಂಟಿನ್ಯೂ ತಾನು ಬೆಳ್ತಾ ಹೋಗ
ಕಂಟಿನ್ಯ ಹಚ್ಕೊಂಡ್ರ ಆಯ್ತ ಬಿಡಿ ಇಂಪ್ರೂವ್ ಕಾಣಬೇಕ ಒಂದೇ ಮೂರು ತಿಂಗಗಳು ಹಚ್ಕೊಂಡ್ಗಳ ಇಂಪೂ ಕಾಣ್ತದ
ಅಯ ಒಂದ್ ತಿಂಗ್ಗಳು ಹಚ್ಕೊಂಡ ಮಾಗೆ ಕಾಣ್ತವ ಆದ್ರೆ ಬ್ಯಾಸ್ರ ಅಂತೇಳಿ ಹಚ್ಕೊಲ್ಲ ನಾನ ಬಾಳ್ ಅಚ್ಕ ದುಗದಾ
ನೆನಪೇ ತದ ನೆನಪೇ ಓ್ತದ ಒಂದ್ಸರಿ ಎರಡ್ ಸರಿ ಆಯತಂಡ ನೋಡ
ಯವ್ವ ನೆನ್ಪಿರ್ತದ ಕರೆ ಬ್ಯಾಸ್ರ್ ಬರ್ತದಂತ್ ಹೇಳ್ ಹಚ್ಕೊಲ್ಲ ನಾನು ಬಾಳ್ ಬ್ಯಸ್ರು ಬರ್ತದದು.
ಹ್ಮ್ಮ್ ಒಂದ್ ಎರ್ಡ್ ವಾರ ಹಚ್ಕೊಂಡ್ನ್ಯ ಈರುಳ್ಳಿ ಪೇಸ್ಟ್ ಮಾಡಿ. ಆತವ.
ಈರುಳ್ಳಿ ಹಚ್ಕೋಬಾರ್ದು ಬಾಳ್ ಅಂದ್ರದು ಬಾಳ್ ಹಿಂಗ್ರಾ ಏನಂತರ್ ಸ್ಟ್ರಾಂಗ್ ಅದದು ಬಾಳ.
ಹ್ಮ್ಮ್ ನೋಡಮ್ಮ ನಮ್ ಮಂತೆನನ್ ತರುಸ್ಕೊಂಡ್ ಹಚ್ಕೊಳಕ್ ಟ್ರೈ ಮಾಡ್ತನ್. ಹೌದಿಲ್.
ಅವ್ ಮೆಂತೆ ಏನ್ ಮಾಡ್ತಿದ್ದೆ ಕುಡಿತಿದ್ದೆ ಹಂಗೆ.
ಕುಡಿತ್
ಅಂದ್ರ ಸ್ವಲ್ಪ ನಾಕ್ ಕಾಳ ಕುುದಿಸಕೊಂಬಿಟ್ಟು ನೀರ್ನಾಗ ಕುಡೀತಿದಾವ್ ಮೆಂತೆ ನೀರ್ ಕುಡಿಬಕಂತ್.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
ಮೆಂತೆ ನೀರ್ ಬಾಳ ಕುಡುದ್ರಂದ್ರ ತೆಳ್ಗಾಕರ್ ಮತ್ತೆ ಡೈಜೆಷನಿಗ್. .
ನೀನ್ ವಾಯ್ಸ್ ಕೆೇಳವಲ್ದು ಮಾಡ್ತಿನಿರು.
ಹಾ. ಹ್ಮ ಹ್ಮ್ ಹ್ಮ್.